ಆ ನಿಮಲ್ಲಿ ಎಲೆಕ್ಷನ್ ನಿಂದರ್ತಿದಾರಪ್ಪಾ.
ಈ ಆರು ತಿಂಗಳೊಳಗ ಈ ಗ್ರಾಮ್ ಪಂಚಾಯತ್ ಎಲೆಕ್ಷನ್ ಆದಲ್ರಿ
ಹ ಅದ್ರ ಸಲಕ್ಕೆ ನಾವ್ ಸ್ವಲ್ಪ ಮಾಹಿತಿ ಕೇಳಕ್ ಹೆಚ್ಚಿದಿಪ್ಪ ನಿಮ್ಗ ಹ್ಮ ಹ್ಮ್ ನಿ ಎಷ್ಟು ಪ ಪಕ್ಷಿ ಆಗಪ್ಪ ನಿ ಬ ಅಲ್ಲಿ.
ನಂಬಲ್ಲಿ ಆ ಡಾವರೀ.
ಎರಡು ಪಕ್ಷಿಗೆ ಯಾವಪ್ಪ ಯಾವಾಗಪ್ಪ ಪಕ್ಷ.
ನಮಲ್ಲಿ ಕಾಂಗ್ರೆಸ್ ಬಿ ಜೆಪಿ ಜೆಡಿ ಎಸ್ ಮೂರ್ ಇದ್ದವ್ರ ಈ ಜೆಡಿ ಎಸ್ ಯಾರ
ಹೌದಾ ಯಾಕ್ ಕೊಡ್ಲಾರ ಪ ಏನ ಜೆಡಿಸ್ಂದ ಏನ್ ಕೆಲ್ಸ ಆಗ್ತಲ್ಲ ಅಪ
ಇಲ್ರರಿ ಈ ಕಡೆ ಅದಕ್ ಜಾಸ್ತಿ ಬೆನ ಜನ ಬೆಂಬಲ ಇಲ್ರಿ.
ಜನ ಬೆಂಬಲ ಇಲಕಂದ್ರ ಅವ್ರು ಪಕ್ಷದರ ಕೆಲ್ಸ ನೀಟಾಗಿ ಮಾಡ್ತ ಇದ ಇರಲ್ಲ.
ಅದನ್ ಎನ್ರೀ ಅವರು ಪಕ್ಷಿದಾರ್. ಕೆಲ್ಸನು ಕರೆಕ್ಟ್ ಇಲ್ರಿ ಬರೇಜಾಸ್ತಿ ದುಡ್ಡು ಹೊತ್ತು ಕೊಂಡು ತಿನ್ನದೆ.
ಹಾ ಹೌದು ಇವು ಉಳುಕಿದ್ ಪಕ್ಷಿಗಳ ಪಾ
ಅವರು ನಾ ಕ್ಯಾರೆ ಬಟ್ ಬಿ ಜೆ ಪಿ ಬಂದೇ ಇಲ್ರೀ ನಮ್ಊರಾಗೂ ಇದುವರೆಗೂ ತುರುಕ ಅಂದ್ರೂನು ಬರೇ ಕಾಂಗ್ರೆಸ್ ದೇ ನಮ್ಮಲ್ಲಿ ರಾಜಕೀಯಿ.
ಕಾಂಗ್ರೆಸ್ ಗಂಟತಂತ ಚೆನ್ನಾಗಿ ಮಾಡ್ತಾರನಪಾ ಅವ್ರ ಕೆಲ್ಸ.
ಈ ಚಲೋ ಮಾಡ್ತಾರೀ ಒಂದು ಹ ಚಲೋ ಮಾಡ್ತಾರೆ ಮತ್ ಚಲೋ ಮಾಡ್ದಲ್ಲ ಅವ್ರೇ ಬರ್ತಾರೀ.
ಕರ್ಮುರಿ ಜಾತಿ ಭೇದ ಅವ್ರ ಮನುಷ್ಯ.
ಹಿಂಗೆ ಇರ್ತ ಅದೊಂದು ಅದು ಜಾಸ್ತಿ ಆದ ಮತ್ತ್ ಈ ಕಾಂಗ್ರೆಸ್ಸಗೆ ನಿಂದ್ರೋರು ಅವರು. ಜನಂಗದಾರ ನಿಂದಿರ್ತಾರ ಅವ್ರರು ಚಲೋ ಮಾಡ್ಲಿ ಬಿಡ್ಲಿ ಹಂಗ್ಯ ಆವ್ರು ನಮ್ಮೂರವರು. ಎಲೆಕ್ಷನ್ ಇದ್ದಾಗ ಒಂದಿಷ್ಟ್ ದುಡ್ಡು ಕೊಟ್ಟು ನಷ್ಟ ಗಿಷ್ಟ ಮಾಡ್ಸಿದ್ರ ಆ ಕಡೆಯವರು ಓಟ್.
ಮತ್ತೆ ನೀವೆಲ್ಲಾ ನಿಮ್ಮ್ ಬಲ್ಲಿ ಏನ್ ಎಜುಕೇಶನ್ ನಮ್ದು ಇಲ್ಲ ಅನಪಾ ಶಿಕ್ಷಣ ಪಡದವ್ರು.
ಇ ಸಣ್ಣುಡುಗುರು ಆರ್ರಿ ನಮ್ಮ ಅಷ್ಟರಿ ಇನ್ನುಎಜುಕೇಶನ್ ಟವ ಅಲ್ಲಾ ಎಜು ಕೆಟ್ಟು ಬಿದ್ರೂನು ತಿಂತಾರ್ ಏನ್ ಮಾಡಕ್.
ಮತ್ತೆ ಹೆಂಗಪ್ಪ ಮತ್ ಸಾಲಿ ಓದಿ ತಿಂತಾರ ಅಂದ್ರೆ ಏನ್ ಹೇಳ್ಬೇಕು ಅವ್ರಗೆ.
ಏನ್ ಹೇಳಿ ಕೇಳಾದ್ರಿ ಅವ್ರೆಲ್ಲ ಸುಮ್. ಅಂಜಿಕ ಇರ್ದಾರಿಂದ ಯಾವ್ದಾನ ಬೇರೆ ನಮ್ ಮನಿ ಪ್ರಾಬ್ಲಮ್ ಇದ್ದಾಗ ನಮ್ಗ್ ಸಮಸ್ಯೆ ಬರ್ತ. ವ ಹಂಗ್ ಹಿಂಗ್ ಅಂತ ಅಂಜಿರ್ತಾರೆ ಸುಮ್ನೆ ಅವ್ರ ತಂಟೆಗೆ ಯಾಕ ಹೋಗಮ್ಮ ಅಂತ ಅಂಜುತಾರೀ ಒಂಟ ಟ್ಟಿಗಾರು ಇರ್ತಾರಲ್ರಿ. ನಮ್ಗೆ ಯಾಕ್ ಬೇಕಪ್ಪಾ ಅಂತಾರೀ ಅವರು ಸ ಕರ್ ದುಡ್ಡು ಅವರೇ ಏನನ್ ತಿನ್ಲಿ ನಾವ್ ಯಾಕ್ ಕೇಳ್ ಅಂತಾರೆ ಅಂಜತಾರೆ ವಿಲೇಜ್ ಮಂದಿ ನಾವ್ ವಿಲೇಜ್ ದರಲ್.
ಅಲ್ಲ ವಿಲೇಜ್ ಅಂದ್ರು ಸಿಟಿಯಾಗುಅಂದು ಬಿಟ್ಟು ವಿಲೇಜನ್ ಧೈರ್ಯ. ಜಾಸ್ತಿ ಇರ್ತೈತೆ ಯಾಕಂದ್ರೆ ಎಜುಕೇಶಷನ್ ಮಂದಿ ಕಲ್ತಿದ್ರೆ ಅಂದ್ರೆ ನೀವು ಕೇಳ್ಬೇಕು. ಹಕ್ ಇರ್ತೈತೆ ನಿಮ್ ಕೇಳೋದು ಅವ್ರ ಏನ್ ನಿಮಗೆ ಮುಟ್ಟೋದಿಲ್ಲ ಏನ್ ಮಾಡೋದಿಲ್ಲ.
ಯಾರುಗ್ ಸರ ಇಲ್ ಕೇಳ್ರಿ ಸರ ಯಾರು ಜಾಸ್ತಿ ಕೇಳಲ್ರೀ. ನಾವೇ ಒಬ್ಬೊಬ್ಬರೇ ಕೇಳ್ಬೇಕ್ರೀ ಸ್ಟೂಡೆಂಟ್ ಗಳೇ ಅವ್ರರು ದೊಡ್ಡವರು ಯಾರು ಮಾತಾಡಲ್ರರಿ.
ಇಲ್ಪಾ ದೊಡ್ಡವರುಗಳು ಅವು ಅನ್ ಎಜುಕೇ ಕೆಟ್ಟಿಡೇ ತಲಾವುಕೂ ತಲಿ ಕೆಡಿಸ್ಕೋಬಾರ್ದು ನೀವು ಏನ್ ಇರ್ತಾ ನೀಟಾದಂತೆ ವಿದ್ಯಾರ್ಥಿಗಳೇ
ಮೂರ್ ಫುಟ್ ರೋಡ್ ಹಾಕದಿಕ್ಕರ್ ದೀಡುಪುಡು.
ಮತ್ತೆ ಈಗೆಲ್ಲ ಸಾಮಾಜಿಕ ವೈರತಲ್ ವೈರಲ್. ಗಳಲ್ಲಿ ವೈರಲ್ ಮಾಡಪ್ಪ ಸಾಮಾಜಿಕ ತಾಣಗಳಲ್ಲಿ.
ಸರಾ ಅಂಜಿಕೆ ಆಗ್ತಾರ್ರೀ ಅವೆಲ್ಲಾ ಬಾಳ ರಿಸ್ಕ್ ಇರ್ತಾವ್ರಿ. ನಾವು ಒಬ್ಬೊಬ್ರ ಮಕ್ಕಳು ಇರ್ತಿವಿ.
ಅಂಜಿಕಾಕ್ತಿರಿ ಮಾಡ್ತಾರಲ್ಪ ನಿಮ್ಗೆ ಏನ್ ಕೊಲ್ಯನ್ ಮಾಡಂಂತ ಆಗೋದಿಲ್ಲ ನೀವೊಲ್. ಹೆಂಗ ಅಂತ ಮುನ್ನೆಚ್ಚರಿ ಕ್ರಮ ತೆಗೊಳ್ಬೇಕು ಪ ನೀವ್ ಹೋಗಿ.
ಆದ್ರಗಿಲ್ಲಿ ಪೊಲೀಸರು ಇಲ್ಲಿ ಸಾಮಾನ್ಯ ಜನ ಪೊಲೀಸರು ಇಡುದು. ಪೇಸಾಬ್ ಗಳು ಲಂಚ್ ಜಾಸ್ತಿ ತಿಂತರೀ.
ಅವ್ರ ಬಗ್ಗೆ ನೀವು ವೈರಲ್ ಮಾಡ್ಬೇಕು ಅವ್ರುನೂ ವೀಡಿಯೋಗಳು ಸ್ಟೂಡೆಂಟ್ ಆತ್ರಲ್ಲ ನಿಮ್ ಫ್ರೆಂಡ್ಸ್ಗಳು ಬೇಲೂರ್.
ನೀವ್ ಅನ್ನಂಗೆ ಆಗಲ್ರಿ ಸರ್ ಬ್ಯಾಕ್ ಸಪೋಟ್ ಇರರ್ಬೇಕು ರೀ ಅವೆಲ್ಲಾ ನೀವು ಹೇಳ್ದಂಗ ಮಾಡ
ಇಲ್ಲಪ್ಪಾ ಈಗ ಎಷ್ಟು ದಿನ ಅಲ್ಲ ಕರೆಕ್ಟ್ ನೀವ್ ಎಷ್ಟು ದಿನ ಅಂತ ಇದೇ ರೀತಿ ತಿನ್ಕಂತು ಹೋದ್ರ ನೀವ್ ಎಷ್ಟು. ತಿನ್ನಬಿಡ್ತರೀ ನೀವು ಎಜುಕೇಟ್ ಮಂಡೆ ಗೊತ್ತಿದ್ದು ನೀವುನೂ ಅವ್ರ್.
ಇನ್ನೊಂದ್ ನಾಕ್ ವರ್ಷ ರೀ ಇನ್ನೊಂದ್ ನಾಲ್ಕು ವರ್ಸ್ ನಾವ್ ಇನ್ನೊ ಸ್ವಲ್ಪ ಪೂರ ಇದು ಎಜುಕೇಶನ್. ಕಂಪ್ಲೀಟ್ ಆದ್ಮೇಲ್ರಿ ನಾವು ಈಗಿನ ಪಿಯು ಸಿ ಹುಡುಗರೇ ಅಷ್ಟು ರೊಚ್ಚಿಗೆದ್ರೆ ಆಗಲ್ರರಿ.
ಇಲ್ಲಪ್ಪಾ ನಾಳೆ ಎಜುಕೇಶನ್ ಅಂತ ನಾಳೆ ಎಜುಕೇಶನ್ ಆದ್ಮಕ್ ನಾಳೆ ನಿಮ್ದು ಮನೆ ಜವಾಬ್ದಾರಿ ಇರ್ತದ ಅದ ಬಗ್ಗೆ ಯಕ ತಿಲಿಕಿಸಬೇಕು
ಎಲ್ಲಿ ಹೇಳ್ರಿ ಹಂಗ ಮನಿ ಪ್ರಾಬ್ಲಮ್ ಮನಿ ನ ಬಂದ್ರೆ ಯಾರ್ ಬಿಡಲ್ರೀ ಈಗ ಪ್ರಾಬ್ಲಮ್ ಈ ಊರ್ದ ಇರ್ದಲ್ರೀ ಜಾಸ್ತಿ ಸರಿ ಅನ್ ತಿಂತಾರೆ ಯಾರ ಹೇಳಕ್ ಕೇಳನ್ರಿ
ಮತ್ತೆ ಊದ ಅಂದ್ರೆ ಊ ಅಭಿವದ್ಧಿಂಗ ಬ
ಊರ ಅದಂತ್ರ ಏನ ಅಭಿವೃದ್ಧಿನೇ ಇಲ್ ನೋಡ್ರಿ ಒಂದು್ ಒಳ ಚರಂಡಿ ಚರಂಡ ವ್ಯವಸ್ತೆ ಲ್ರಿ ಚರಂಡಿ ತುಂಬಿ ಮೇಾಲ ರೋಡಿಗೆಗ್ ಬಂದ್ರ ಏ ಹೇಳಿ ಒಂದ್ ಐದ ಆರು ತಿಂಗಳ ಸ್ವಚ್ಛ ಮಾಡ ತಾರ
ಹ ಮತ್ತೆ ಬಲ್ಪ್ಗಳು ವಿದ್ಯುತ್ ಬಲ್ಪ್ಗಳು ಕರೆಂಟ್
ಸ್ಥಾಲರ ನುವವರ್
ಹ್ಮ್ ಮತ್ತೆ ಗ್ರಂಥ ಲ ಯಾ ಶಾಲೆಗೆ ಬೇಕಾದಂತ
ಗ್ರಂಥ ಗ್ರಂಥಾಲಯ ಅಂತ ಇಲ್ವೇ ಇಲ್ರಿ ಸರ್ಲ್ಪಐ್ ಪ್ರೈಮರಿನೇ ಕರೆಕ್ಟ್ ಆಗ ಇಟ್ಟಿಲ್ರರಿ
ಯಾಕ ಕೇಳಿಲ್ಲ ಅಂತ ಹೋಗಿ ಕೇಳ್ಬಕ್ ನೀವು ಕೇಳ್ಬಕ್ ನೀವ ನಮ್ಮ್ೂಊಗೆ ಆ ಗ್ರಂಥಲ್ಲ ಅಂತಿಲ್ಲ ಮೆಂಬರ್ಗಳು ಯಾರಾರೆ ನಿಮ್ಮ್ೂಊರಲ್ಲಿ
ಯಾರ ಉಪ್ಪಗಲ್ರಿಿ ಸರ್ ಮೆಂಬರ್ಗಳು ಎಲ್ಲ ಅವ್ರ ಯಾರ ಅವ್ರರು ಹೇಳ್ಬಕ್್ರೀ ಆಯ್ತ ಹೇಳಿ ಉಪ್ಪಾ ಹಂಗ ಹಿಂಗ ಅಂತ ಹೇಳಿ ಕಳಸ ಚುಡ್ತಾರೆ ನಮ್ಮ ಅಂತಾರಿೀ
ಮತ್ತೆ ನಿಮ್ಂತರ ಹೋಗ್ಕ್ ಪ ಸ್ಟ್ರೈಕ್ ಮಾಡ್ಬಕ್ ಸ್ವಲ್ಪ
ನಾವ್ ಕಡಿಮೆ ಇ್ರೀ ಸರ ಜನಸಂಖ್ಯೆ ನಾವು ಎಜುಕೇಟೆಡ್ ಆಗಿ ನಾವ್ ಒಂದಿಷ್ಟ ಜನ ಎಜುಕೇಟೆಡ್ ಇದ್ರು ಗೊತ್ತಿದ್ೆ ಸುಮ್ಮನೆ ಇರ್ತಾರೆ ಸುಮ್ನೆ ನಮ್ಗೆ ಆಗ್ಬೇಕು ರಿಸ್ಕನು ಕ ಸರ್ ನಾವವು ಒಬ್ಬಿಬ್ಬರು ಮಾಡದ ಎಲ್ಲಾ ರಿಸ್ಕ್ ಆತವ್ರೀ ಸರ್ ನೀವ್ ಹೇಳ್ದಂಗ ಆಗರರಿ ಕಡೆ ಜಾಸ್ತಿ ಜನ ಈಗ ನೋಡ್ರಿ ಇಲ್ಲಿ ಲಿಂಗ್ಸೂರ್ ತಾಲೂಕು ಈ ರಾಯಚೂರು ಡಿಸ್ಟ್ರಿಕ್ ಲಿಂಗ್ಸೂ ತಾಲೂಕ್ದಾಗ ಶಿವ ಅನೋ್ ಮಾಡ್ಬ ಬಿಡಪ್ಪ ಅಂತನ್ ಅವನೇ ಹೇಳಲ್ರಿ ಅವನಿಗೆ ಎಷ್ಟ ಅಂಜಿಕೆ ಆಗ್ ತಗೊಂತಾರೆ
ಮತ್ತತ್ ಅವ್ ಅಂಜಿಕಾ ಕುಂತರತ್ತ ಹಿಂದ್ ಸರ್ಕೊಂಡ್ ಅನಪಾ ಎಲ್ಲಪ್ಪಾ
ಇಲ್ರರಿ ಅವ್ನಿ ಸ್ವಲ್ಪ ಬ್ಯಾಕ್ ಸಪೋರ್ಟ್ ಆದ್ರೆ ನಮ್ಗ್ ಯಾರಲ್ರರಿ ಅವ್ನಂಗ್ ಗೀಡ ನಾವು ಜಾಸ್ತಿ ಆಗ್ತಿವರಿ ಇಲ್ಲಿ ನಮ ಕಳ ಕಳಪ ಕಾಮಗಾರಿ ಇಡೋದು ಜಾಸ್ತಿನೇ ಮಾಡ್ತಾರರಿ
ಹ್ಮ ಕಳಕಿ ಕಾಮಂಬ್ರಿ ಮಾಡ್ತಾರ ಅಂದ್ರ ಮತ್ ನೀವ ಹೆಂಗಿರ್ತರಿಪಾ ನೋಡಿ
ಸರ ನಾವ್ ಇಾ ಈ ಡಿಗ್ರಿ ಕಾಲಿ ಇಟ್ಟ್ರರಿ ಇನ್ನೊಂದ ಎರಡ್ ಮೂರ್ ವರ್ಷ
ಹ್ಮ್ ಮಾಡೋಕ್ ಪ ನೀವು ಬೆಳೆ ವಯಸ್ದ ಈ ಈಗ ಹೇಿದ್ರೆ ಯುವಕರು ಒಗ್ಗಟ್ಟೆ ಇದ್ರೆ ಮುಂದೆ
ಹಾ ಅವ್್ರರಿ ಅವ್ರೀ ನಾವ್ ಒಂದ ಐದಾರು ಜನ ಇವ್ರಿ ಸರ್ ಅಷ್ಟೇ ನಾವ್ ಕ್ಲಾಸ್ ಮೇಟ್ಸ್ ಒಂದ್ ಐದಾರು ಜನ ಇವ್ರಿ ನಮ್ಮರು ಜಾಸ್ತಿ ಯಾರ್ು ಬರಲ್ರಿ ಈಗ ಮನ್ಯಾಗ ಬೈತಿರ್ತಾರೆ ನಮ ಈಗ ನಮ್ ದೋಸ್ತ್ ಇವ ಅಂದ್ರೆ ನಮ್ಮ ದೋಸ್್ರಳಗೆ ಯ ಮನ್ಾಗ ಪೇರೆಂಸ್ಏನ ಬ್ಯಾಡ್ ಅಂತ ಇರ್ತಾರೆ ಅಂತ ಕೆಲ್ಲ ಯಾಕಕ್ ಹತ್ರಿಪ್ಪಾ ನೀವು ಸುಮ್ನೆ ಅವರು ಏನ್ ಯಾಕ ಮಾಡ್ಲಾಕ್ಕ ಗೊತ್ತಿರ ಲ್ೀ ಸುಮನೆ ಹನ್ರಿ ಇಲ್ರಿ ಒಬ್ಬೊಬ್ಬನ ಅವರು ಇರ್ತದಲ್ಲ ತಪ್ಪ ಅದಪ್ಪಾ ಏನ್ ಮಾಡ್ದ ಓದ್ಬ ಬಿಡಪ್ಪ ಇದಬ್ಬ ಇ ಅಂತ ನಿನ್ ಯಾಕ್ ಬೇಕು ಹಂಗ ಹಿಂಗ ಹೇಳ್ತಿರ್ತಾರ ಸುಮ್ನೆ ಯಾಕ ಅಂದಬಿಡ್ತಿ ಅವೆಲ್ಲ ರಿಸ್ಕ್ ಅಂತ ಒಂದ್ ನಾಾವೆ ಸುಮ ಬಿಟ್ಟಿವ್ ಸರ್ ಇನ್ನ ಎರಡ್ ಮೂರ್ ವರ್ಷ ತೊಡ್ರಿನ್
ತೋಟ
ಊಟ್ ಓಟ್ರಿ ಟೋಟಲ್ ಹನ್ನೆರನೂರ ಆತವನ್ರಿ
ಹನ್ನ್ಣುರ
ಹ್ನ್ೀ ಅವ್ನ್ರಿ ಒನ್್ ಸಣ್ಣ ವಿಲೇಜ್ ಆದ್ರಿ ಹನ್ನೆರಡುನೂರ ಆತವ್ರಿ ಅಷ್ಟ ಮತ್ತೆ ಒಂದು ಮೂರಿಂದ ನಾಲ್ಕ್ ಸಾವಿರ ಜನಸಂಖ್ಯೆ ಅದೇನ್ರೀ ಚಿಕ್ಕ ಮಕ್ಳು ಎಲ್ಲಾ ಇಡದ್ರ ಪಂಚಾಯತಿ ಇಲ್ರಿ ಪಂಚಾಯತಿ ಕಡೆ ಕಾಕಸಿಿಗೆರೆ ಬರ್ತರಿ ಆ ಬೇರೆ ಕಡೆ ಬೇಲೂರಿಗೆ ಮೂರು ಮೂ ಹ ಒಂದ್ ನಾಕ್ ಕಿಲೋಮೀಟರ್ ಆದ್ರ ಅಷ್ಟೇ ಆ ಪಂಚಾಯತಿಗ ಮೀಟಿಂಗ್ ಆತ್ರಿ ಅದೆಲ್ಲ ಬಜ ಿಡ್ದಿಡ್ದ ನಾವ ಎಷ್ಟು ತಿಂತೀವಿ ನೀವು್ ಎಷ್ಟು ತಿನ್ರ ಅದಲೆಕ್ಕದಾಗ ಅೇ ಆತ್ರಿ ಪಂಚಾಯತಿನೇ ಸುದ್ದ ಇಲ್ರಿ ಕರೆಕ್ಟ್ ಆ ಪಿಡ ಹಿಡ ಎಲ್ಲಾರ ಅವ್ರ ಯಾರ ನಮ್ಮ ಇಲ್ಲಿ ಭಾಗದ ಕಡೆ
ಹೌದಾ ಈ ಕಡೆ ಅಂದ್ರ ಅವ್ರ ಊರಲ್ಲಿ ಹೇಗಿದೆ ಪಂಚಾಯತ್ ಇದ್ದಂತ ಊರು
ಅಂಜಿಸ್ತಾರ್ ಇಲ್ಲಿ ನಮ್ಮ್ ಮೆಂಬರ್ ಗಳು ಆಯ್ತ ಎಲ್ಲ ಊರಿನ ಸುತ್ತಮುತ್ತ ಊರಿನ ಮೆಂಬರ್ ಗಳೀ ಸ್ಟಾರ್ಟಿಂಗ್ ಬಂದಾಗ ಪೀಡೋ ಕರೆಕ್ಟ್ ಇದ್ರಿ ಆಮೇಲೆ ಈಗೆಲ್ಲ ಪೀಡಿಯೋ ಜೆನ್ಸ ತಾರೆ ಅವರು
ಹೌದ ಬಾ ಊರ ಹಂಗೈತೆ ಆ ಊರು ಗ್ರಾಮ ಪಂಚಾಯತ್ಂತ ಊರ ಅಭಿವೃದ್ಧಿ ಒಂದಿದೆ ಅದದು ಹಿಂಗಗೆ ಇದೆ
ಹಾ ರ ಹಾ ರೀ
ಒದ್ ಅಭಿವೃದ್ಧಿ ಒಂದಿದೆ
ಅದ ಊರ್ಗ ಅದ ಕರೆಕ್ಟ್ ಆದ್ರ ಅಲ್ಲ ಎಲ್ಲಾ ಬಸ್ಸಿನ ಅನ್ಕೊಳ್ಳ ಹಿಡಿದ್ರಿ ಹೊರ ಚನ್ನಂಡ್ ಹಿಡ್ದು ಅಲ್ಲಿ ಮೆಂಬರ್ಗಳು ಚಲೋ ಅಲ್ಲಿ ಮೆಂಬರ್ಗಳು ಚಲೋ್ರಿ ಅವ್ರ ನಮ್ಮೂರ್ ಮೆಂಬರ್ ಗಳು ಹಂಗಿಲ್ರಿ ನಾವು ಕೇಳಿದ್ರೆ ಏನ ಒಂದ್ ಹೇಳ್ತಾರೀ ಆಯ್ತ ಆ ಆ ಕ್ಷಣಕ್ ಏನಾನ ಒಂದ್ ಹೇಳ್ತಾರ ನಮ್ ಮನಗ
ಅ ನೀ್ ಗರಲ್ಪ್ಪ ಮುಂದ ಸಣಿ
ಹಾ ಆ ರೀ ಆ ರೀ
ನಿಮ್ಗೆ ಎನಿ ಟೈಮ್ ನಮ್ಗ ಏನಾದ್ರೂ ಹಂಗೇನ ಇದ್ರೆ ನಮ್ಗ್ ಕಾಲ್ ಮಾಡಿ ಹಲೋ ನೀಗ ಏನಾದ ಆ ರೀತಿ ಸಮಸ್ಯೆ ನಿಮ್ಗೆ ಏನಾರ ರೀತಿ ಸಮಸ್ಯೆ ಕಾಣಕ್ಕ ಕು
ಸರಿ ಇಲ್ರಿ ಆ ಪೂರ ಪೂರ ಸಿ ಸ್ತಿ ಗಂಭೀರ ಸ್ಥಿತಿ ಏನ್ ಸಮಸ್ಯೆ ಇಲ್ರರಿ ಇಷ್ಟೇ ಮಾಮೂಲಾಗಿ ಮಾಡದ್ರಾಗ ಅದ್ದಂಬದ್ದ ಮಾಡಿ ಹೋಗ್ಬ ಬಿಡ್ತಾರ
ಹ್ಮ್ ಹ್ಮ್ ನೋಡಿ ನಮ್ ದೇಶಾರೆ ನಮ್ ದೇಶದ ಅಭಿವೃದ್ಧಿ ಒಂತದೆ
ಯಾವ ಪಂಚಾಯತಿಗ ನಮ್ಮೂಊರ್ ಮೇಾಲ ಯಾವನ ವೈಯಕ್ತಿಕವಾಗಿ ಹಣ ಬಂದಿದು ಅ ಂದ್ರ ಅಂತ ಯಾವ ಕೊಡಲ್ರಿ ಎಲ್ಲಾ ಎತ್ತಗನ್ ತಿಂತಾರರಿ
ಹ್ಮ್
ಜಾಸ್ತಿ ಅಂತವಲ್ಲ ಕೊಡಲ್ರಿ ನಮಗಏನ್ ಹೇಳೋದ ಇಲ್ರರಿ ಯಾವ ಹೆಂಗಾರಂದ್ರಿ ನಮ್ರಗ ಯಾರ್
ಅಭಿವೃದ್ಧಿ ಇಲ್ರಿ ಎರಡ್ ಮೂರ್ ರೂಮ್ ಇದ್ದಾವ್ರೀ ಆ ಹುಡುಗರ್ ಇಲ್ಲಿ ನಮ್ಮರ ನಾವೇ ನಾವವು ಹೈಸ್ಕೂಲ್ ಕಲ್ಯಾಗ ಗಿಡ ಹಚ್ಚಿದ್ ಗಿಡಗಳೆಲ್ಲಾ ಡೆವಲಪ್ ಆಗ್ಯವ್್ರ ಚಂದ ಅವು ಆ ಗಿಡದ ತಳಗ ಕು ಹೇಳ್ತಾರ ಮೂರ್ ರೂಮ್ ಬಿದ್ದಾವ್ರೀ ಮಾಡ್ಸ್ತಿವವಿ ಅಂತೇಳಿ ಮೂರ್ ವರ್ಷ ಯತ್ರಿ ಈಗ್ ಮನ್ ಬಂದ ರೀಸೆಂಟ್ ಬನ್ ಬಂದ ಬಂದ ಕರೆಕ್ಟ್ೋಡತಕ್ಕ ಹಕೊಂಡ್ ಹೋಗ್ಯ್ರರಿ ಇನ್ನ ಎಏಸ್ ವರ್ಸಿ ಮಾಡ್ಸ್ತಾರೇನ್ ಗೌರ್ಮೆಂಟ್ ಹೇಳಕ್ ಬರಲ್ರಿ ಈಗ ಮೂರ ಮೂರ್ ರೂಮ್ ಕರೆಕ್ಟ್ ಅವಾವ್ರಿ ಒಂದ್ ಅಡ್ಗೆ ಮಾಡೋದ ಒಂದು ನಾಕು ಐದ್ ರೂಮ್ ಕರೆಕ್ಟ್ ಆ್ರೀ ಉಳಕಿ ತದುಡುಗ ಹೊರಕ್
ಮತ್ತೆ ಈಗ ಮಳೆಗಾಲದಲ್ಲಿ ಹೆಂಗ ಅವ್ರ ಜೀವನ
ಏನ್ ಮಾಡಕ್ ಬರ್ರಿ ಪರಿಸ್ಥಿತಿ ಗಂಭೀರ ಆದ್ರ ಅಷ್ಟೇ ಅದೇ ರೂಮ್ ನ ಕೂಡದ್ರಿ ಒಂದೇ ರೂಮ್ ನ ಕಂಪನ ಮಾಡಿ ಕಂಬೈನ್ ಮಾಡಿ ಮಳೆ ಬಂದ್ರೆ ಜಾಸ್ತಿ ಮಳೆ ಬಂದ್ರೆ ಕಂಬೈನ್ ಮಾಡಿ ಪಾಠ ಮಾಡಿ
ಮತ್ತೆ ಬಿ ಅವ್ರಿಗೆ ಹೇಳ್ಬೇಕು
ಸರ್ ಅವರು ಬಂದಾರ ಅವ್ರನು ಬಂದ್ ನೋಡ್ಕೊಂಡೋಗಾರ ಮಾಡ್ತೀವಿ ಅಂತ ಹೇಳ್ತಾರ ಯಾರಾದ್ರರು ಜಾಸ್ತಿ ಏನ್ ಕೇರ್ ತೊಗೋಳಿ ನಮ್ಮೂ್ರ
ಇಪ ನ ಕೇರ್ತವಲ್ಲ ಅಂದ್ರೆ ನಾಳೆ ಮಳೆಗಾಲದಲ್ಲಿ ಜಾಸ್ತಿ ಹುಡುಗುರು ಕುಂತು ಕುೂಂತ ಅವ್ರಗ ಏನೋ ಪ್ರಾಬ್ಲಮ್ ಆಯತಂದ್ರ
ಹಂಗ ಏನಐತ ಆ ರೀತಿ ಕ್ ಬಂದಿಲ್ರಿ ಕಂಬೈನ್ ಮಾಡಿ ತೊೋಂತಾರ ಜಾಸ್ತಿ ಅಷ್ಟು ಸ್ಟ್ರಂತ್ ಇಲ್ಲಲ್ರಿೀ ನಮ್ಮ ಆ ಟೋಟಲ್ ಒನ್ ಟು ಸೆವೆಂತ್ ಅನ್ರೀ ನೂರ ಎಂಬತ್ತಂಗ ಆತಾರೀ ಅಷ್ಟೇ
ಆದ್ರನು ಮತ್ತ ನೂರ ಎಂಬತ್ತಂದ್ರು ಅವ್ರನು ವಿದ್ಯಾರ್ಥಿಗಳಪ್ಪಾ.
ಹಾ ಹ ಅವ್ರ ಹೌದ್ರಿ ಸರ್ ವಿದ್ಯಾರ್ಥಿಗಳ ಆತಾರೀ ತಿಳಿ ಬೇಕರಿ ಸರ್. ಕ್ಕರ ಅದಲ್ ನಾನ್ ಏನ ಅನಮ್ರಿ.
ಸರ್ಕಾರ ಅಂದ್ರ ಯಾರಿಗೂ ಕ್ರಮ ತಗೋ ಐ್ತ ಕ್ರಮ ತಗೋಂತ ಆಕ್ಷನ್ಗಳಿಲ್ಲ.
ಅವ್ರಿ ಸರ್ ನಾವ್ ಏನ್ ಹೇಳ್ತನ್ರಿ ಸರ್ ನಮ್ಮ್ ಮೂರಾಗ ನಾಕ್ ಬಂದಿ ದೊಡ್ಡವ್ರ ಅಂತ ಹಿರ್ಯರ ಅಂತ ಅನ್ಸಿಕೊಂಡವ್ ಕರೆಕ್ಟ್. ಇರ್ಬೇಕ ರೀ ಮೆಂಬರ್ ಗಳು ಕರೆಕ್ಟ್ ಇರ್ಬ್ರೀ ಹ ನಮ್ಮ್ರಾಗ ಹಂಗೆ ತಾಲೂಕ್ ಪಂಚಾಯತಿ ಅಧ್ಯ ಕ್ಷ ಆಗ್ಯರಿ.
ಹ.
ಎಲ್ಲಾ ಡಿ ಸಿ ಗೂಡ ಅವ್ರ ಗಿಡ ಮಾತಾಡಷ್ಟ ರೆಕಮೆಂಡ್ ಇದ್ದಾರನ ಏನ್ ಮಾಡಲ್ರಿ. ಅವೆಲ್ಲ ರೆಕ್ಕಮಣ್ಣಗಳು ರೊಕ್ಕ ಬರಲ್ಲ ಅಷ್ಟೇ ಮಾತಾಡ್ತಾರ ಅವರು ಬೇರೆ ಕಡೆ ಇಲ್ರಿ.
ಹೌದಾ.
ನೀವು ಇಲ್ಲಿ ನಮ್ಮ ಊರಿಗ್ ಬರೇ ನಾ ಎಲ್ಲ ತೋರ್ಸ್ತೇನ್ ರೀ ನಿಮ್ಗೆ. ಲ್ಲ ನಮ್ಮ್ ಊರಿನ ಬಗ್ಗೆ ಹೆಂಗಾದ್ರಿ ಒಳಚರಂಡ ಹಿಡುದು. ಹಾ ರೀ ಬರೇ ನೀವ ಇಲ್ಲಿ ವಿಡೊ ಗಿಡೊ ಮಾಡಾಕ್ ಕುಂತೀರ ಅಂತ. ನೀವ್ ಸೋಶಿಯಲ್ ಮೀಡಿಯಾ ದಾಗ ಎಲ್ಲಾ ಬಾರಿ ಇದಿರಿ. ನೀವ್ ಊರಿಗ್ ಬರ್ರಿ ನಾ ಆಮೇಲೆ ಹಚ್ಚತಿನಿ ತೊಗೊ ರಿ. ಊರಿಗ ಬರಿ ತೊರಿಸಿನಿ ಹ.